ಹಲೋ ರೀ
ಹಲೋ ಆರಾಮಾರೆ ಹಲೋ ಹಾ ಆರಾಮ ಇದ್ಯಾವ್ ನೋಡ್ರಿ ಹಾ, ಕೇಳಸಾಕತ್ತದ
ಹ್ಮ್ ಆರಾಮ್ ನೋಡ್ರಿ ನೀವ್ ಅರಾಮಿರಿ
ಹ್ಮ ಆರಾಮೇ ನೋ
ಹೂ ಏನ್ ನಡದದರೀ
ಏ ಲೋಟ್ರೆ ಗಾಳಿಯದ್ ಬಿಟ್ಟದ್ರೀ ಸುಮ್ಮ್ ಏನಂತಲ್ ಅಂತ ಕೆಲ್ಸ ಇಲ್ಲ ಏನ ಇಲ್ಲಾ
ಹೌದ್ರಿ ಯ ಮಳೆಯ ಬಂದಿಲ್ಲನ್ ಆಕಡಿನು
ಇಲ್ರರಿ ಒಟ್ಟ ಮಳೆನೇ ಇಲ್ರಿ
ಹೌದ್ರೀ
ಹಾ ಬೀಜಾ ಹಾಕಿ ಬಂದವ್ರಿ ಹೊಲ್ದಾಗ
ಹ್ಮ್
ಹ ಆ ಫಸ್ಟ್ ಒಂದ್ ಮಳೆ ಬತ್ರಿ ಮಳೆ ಬಂದದನ ಎಲ್ಲಾ ಪುಲಿ ಕರ್ಕೊಂಡುಗ ಬ ಉಳ್ಕೊಂಡವ್ರೆ. ಈಗತರೂ ಮಳೆನೇ ಇಲ್ರರಿ ಮತ್ ಬೀಜಾವುರೀ ಮತ್ ಹದನೈದ ಇಪ್ಪತ್ತಿನ ಮ್ಯಾಲ ಆಯ್ತ
ಹೌದ್ರಿ ಅವ್ರ ನಮ್ ಕಡೆ ಬರ ಮಾಡ ಆತದ್ರಿ ಬರೇ ಗಾಳಿನ ಬಿಡಾಕತರಿ ಚೆತೇನ ಗಾಳಿ ಬಿಡ್ತದ ಒಟ್ಟ ಏನ್ ಮಳೆ ಒಂದ ಹನೀ ಮಳೆ ಇಲ್ರೀ ಇಲೇ ಎಲ್ಲಾ ನಮ್ ಹೋಲ್ ನಮ್ಮ ನಮ್ದು ಇರದ ದೀಡ್ ಎಕ್ರೆ ಹೊಲದ್ರಿ ಅದು ಹಾಕಿ ಬಂದಾರಂತ್ರಿ ಈಗ ಏನು ಒಟ್ಟ ಮಳಿ ಇಲ್ಲದ ಮತ್ತೆ ಎಲ್ಲಾ ಬೀಜನೂ ಲ್ಲತ್ರಿ ಹಂಗಾಗಿ ಮತ್ತೆ ಎಲ್ಲಾ ಹೊರ ಆರೋಗ್ಯ ಕೇಸಿಂದ ಅಂದ್ರ ಎಲ್ಲಾ ಬೀಜ ಮತ್ತೊಂದ್ಸಲ ಅರಿಕ್ಕೆ ಬ್ಯಾರೆ ಮತ್ತತ್ ಮಳೆ ಬಂತ ಅಂದ್ರ ಮತ್ ಬೇರೆ ಬೀಜ ಹಾಕ್ಬೇಕಂತ ಹೊಲಾ ಸ ಮಾಡ್ಸರ್ ಡ್ರ ಏನ್ ಮಾಡತಿ
ಹ್ಮ ಎಲ್ಲಾ ಆಳು ಕಾಳಿಗೆ ಬೀಜಕ್ ಅಂತೇಳಿವಿಡ ದಪಸ ಅರ್ಕ್ ಮ್ಯಾಲ ಕರ್ಕ ಬಂದದ್ರಿ ಈ ಗಿದ್ರರು ಮತ್ತೆ ಎಲ್ಲಾ ಲಾಸ್ ಆಗ್ಯದ್ರಿ ಈ ಮಾತು ಮಳೆ ಬಂತು ತೀ ಮತ್ತೊಕ್ಕ ಸಾಲಕ್ಕೆಗದಾರ ಮನ್ಯಾಗಯಪೈ ಏನ್ ಮಾಡ್ತ ಬಾಳ್ ಕಷ್ಟ ಆದ್ರ ಈಗ
ಹೌದ್ರಿ ನಾವ ಅಷ್ಟಲ್ರರಿ ನಮ್ ಫ್ರೆಂಡ ಅರವತ್ತು ಪ್ಯಾಕೆಟ್ ಊರೇನ್ರೀ ಒಂದ್ ಐವತ್ ಸಾವರ್ಗ ಒಬ್ರ ಬೀಜದ ತಗ್ಯದ್ರೀ
ಹಾ ನೋಡಣಪ್ಪ
ಐವತ್ ಸಾವಿರ ರೂಪಾಯಿ ಬೀಸೋದಗ್ಯೀ ಊರ್ ಬಂದ್ರ ಮತ್ ಆಳಗ್ ಹಾಳದ ತೇ ಬೆಳೆದೇರಿ ಎಲ್ಲಾ ಕೂಡಿ ಒಂದಲ್ಲ ಒಂದ್ ಲಕ್ಷ ಸು ಅಂದ್ರ
ಹ್ಮ್
ಈ ನೋಡ್ರಿ ಎಲ್ಲಾನೂ ಹರಾಗ ಹೋಗ್ ಹೋಗ್ತ
ನೀರಾಗ ಹೋಮ ಮಾಡದಂಗ್ರೀ ಎಲ್ಲ ರೊಕ್ಕಕ್ ರೊಕ್ಕನ ಹಯತ್ರಿ ಕಡಗ ಬೆಳೆನ ಇಲ್ಲ ಏನ ಇಲ್ಲ ಅನ್ನ
ಹಾ
ಹ್ಮ್ ಏನ್ ಮಾಡ್ಬೇಕ ಏನ್ ಮಾಡಕ್ ಆಗಲ್ರಿ ಏಟ್ ಮಾಡ್ಬೇಕ್ರೀ ನಾವೇ ಮಾಸ
ಇಲ್ರರಿ ಈ್ವರ್ ಸರ್ ಈ ತರ ಆಗಿಲ್ರಿ ನಾ ನಮ್ ಬೆತ
ಹೂನ್ ರೀ ಮಳಿ ಎಲ್ಲಾ ವರ್ಸ ವರ್ಸ ಚಂದೆ ಬಂದೇರೀ ವಾದರ್ಸ ಆದ ಸ್ವಲ್ಪ್ ಜಾಸ್ತಿ ಹೊಡದಿತ್ರಿ ಮಳಿ ಈ ವರ್ಷ ಅಂತ್ ಏನು ಮಳೆ ಹೂ ಮಳೆ ಇನ್ನು ಜಾಸ್ತಿ ಓಡದ್ರ ಬೆಳೆಯಾರ ಒಂದ ದಿವ್ ಮುಂದೆನ ಚಲೋ ಹೊಲ ಕೆ ಕೆಲೊಬ್ಬರು ಪರಿವಲ್ಲ ಇದ್ರ ಮಳೆ ಹೆಚ್ಚಿ ಬಂದ್ರರು ಬೆಳಳ್ಕತಾರ ಈ ಮಣಸಗನವ್ರು ಬೆಳ್ಕೋತಾರ ಆದ್ರೆ ಹಿಂಗ ಕಮ್ಮಿ ಪೂರ ಮಳನೇ ಇಲ್ಲಾಂದ್ಮೇಲೆ ಯಾರಿಗ ಏನು ಬೆಳನೇ ಆಗ್ತಲ್ರಿ ಅ
ಇಲ್ರರಿ ಹೆಚ್ಚಿ ಮಳಿ ಬಂತಂದ್ರಿ ಇಷ್ಟ ವಡ್ಡಿಗೆ ಹುಲ್ಲು ಅದು ಬೆಳಿತವ್ರೀ ಸಕ್ಕಪಟ್ಟಿ ಕಸ ವರ್ತ ಅ್ರ ಈ ದನಗಳು ಕರ ದನ ಕರಗಳು ಕುರಿ ಮರಿ ಎಲ್ಲ ಇತಾವ್ರಿ ಈ ಒಣ ಬರ ಅಂದ್ರೆ ಮ ಅಕ್ಷರ ಉಪವಾಸ ದನಕರಗಳ ಉಪವಾಸ ಹಾಡುಗಳ ಉಪವಾಸ ಎಲ್ಲಾ ಉಪವಾಸಲ್ರರಿ
ಎಲ್ಲಾ ಉಪವಾಸ
ಹ್ಮ್ ಮಳೆ ಬಂತ ಅಂದ್ರ ಏನ್ ಅಂತನ್ರಿ ಇನ್ನ ಮಳೆ ಹೆಚ್ಚಿಗಾರ ನಡೀತದ್ರೀ ಏನ ಸ್ವಲ್ಪ ಹೊಲ್ದಾಗ ಕಂಪ್ ಹೆಚ್ಚಗೈತ ಅಂದ್ರೆ ಗೊಬ್ಬ್ರ ಗೊಬ್ಬ್ರ ಹಾಕಿಸಿಂದ ಕಾವನ್ ಗೊಬ್ಬರ ಕಸಿನಿ ಅಂಗ ಕವರ್ ಮಾಡ್ಕೊಬೋದ್ರಿ
ಹ ಹೌದೌದೌದು
ಈಗ ಮಳೆನೇ ಇಲ್ಲ ಅಂದ್ರೆ ಏನೋ ಒಂದ ಗಿಡ ಆದಪ್ಪ ಒಡಕಏ
ಹ್ಮ್ ಏನಿಲ್ಲ ಏನಲ್ರಿ ಬಾಳ ಸಮಸ್ಯೆ ಇ
ಹ
ಹ್ಮ್ ನಿಮ ಕಡೆಗನ್ ಇಲ್ಲ ನ ಅಂತನ್ರ ಅಲ್ರರಿ
ಇಲ್ರಿ ಆತ
ಆಕಡೆ ಎಲ್ಲ ಆಗಡೆ ಬರಕತ್ಂರಿ ಆಕಡೆ ಸೈಡ್ ಆಕಡೆ ಬಿಜಾಪು ಪೂರ್ ಸೈಡ್ಲ್ಲಿೇ ನಮ್ಮ್ಫ್ರಂಡ್ ಅವ್ರು ಇರ್ತಾರೆ ಕಡ್ಡವರು ಕಡೆಗೆ ಅವರು ಹದ ಹಬ್ಬದ ಆಕಾರನ್ರಿ ನಮ ಕಡೆಗ ಆಗ್ಯದವ ಮಳಿ ಬೀಜ ಊರಿ ನೋ ನಾವುನು ಈಗ ಅಂತ ಅನ ಕತಿದ್ರೀ ಮ ಬಾ ಒಳಿದ್ರು ನಾವೋ ಬಿಜಾಪುರ್ಕಾ ಹ ಭರತ್ನಾಗ ಬಟ್ಟೆ ಆದ್ರಿ ನಮ ಕ್ಲಾಸ್ ಮೇಂಟ್ ರೀ ಟೆಂತ್ ಹಷ್ಟ ವರ್ಷ ಆಗ ಒಟ್ಟ ನೋಡಿದಿ ಇಲ್ರರಿ ನಾ ಅವಾಗ ನಾನ್ ನೋಡ್ಕಡಿದ್ರೀ ಮತ್ತ ತಾಡಿದ್ರು ಎಷ್ಟ ತನ ಮಾತಾಡಿದೀವ್ರೀ ಎಲ್ಲ ಕೇಳಿದಿ ಬಾಳ್ ಫ್ರೆಂಡ್ಸ್ ಬಾಳ ದಿನ ಇದ ಭ ಬೆಟ್ಟಿನ ಆಗಿದ್ದಿಲ್ಲಾ ಈಗಲ್ಲಲ್ರಿ ಹೆಣ್ಮಕ್ಳ ಮದ್ಳ ಹ ಇಲೆ ಯಾರ್ ಯಾರ ಕಾಂಟ್ಯಾಕ್ಟ್ ನಂಬರ್ ಇರಲ್ಲ ಮದೆ ಮಾತಾಡೋದಾಗಲ್ಲ ಏನಲ್ರರಿ ಹಂಗಾಯ ಅಕ್ಕಿ ಬಾಳ ಖುಷಿಐಲ್ ಮಾತಾಡಿದ್ ನೀವ ಏನ್ ಮಾಡಕತಿರಿ ಅಂತ ಕೇಳಿದ್ರರಿ ನ ಅವ್ರ ಅವ್ರದನು ಒಂದ್ ಐವತ್ತು ಎಕರ ಒಲ ಆದದಂತ್ರಿ ಅವ್ರ ನಾವವು ಹೊಲ ಆದ್ರಿ ಐವತ್ ಎಕ್ರ ಹೊಲ ಆದ ನ ನ ಹೊಲಾನೆ ನೋಡ್ಕೊಂಡ್ ಹೋಗತೀವಿ ಕಬ್ ಕಬ್ಬ ಹಾಕಿವ ಅದು ನಿಂಬಿಕೆ ಹಾಕ ಅಂದ್ರ ಅದಕ ನಮ್ ಕಡೆ ಮಳೆ ಆಳಕ್ಕ ಆಗಲ್ವಾ ಬೀಜ ಹೂ ಒೂರ್ನಾ ಕತ್ರಿ ಅಕ್ಕಿ ಹಾಕಿದಿ ಬೀಜ ಊರ್ ಬಂದಿ ನೋಡನ್ ಅಂದಳ್ರಿ
ಹಾ ಹಾ
ಹ್ಮ್ ಒಂದ್ ಮೂರು ಅಕ್ಷರ ನಿಂಬಿಕಾಯಿ ಮಾಡಿವಿ ಒಂದ್ ಉಳ್ಕದೆಲ್ಲ ಕಾಬ್ ಮಾಡೀವಿ ಏತ ಸ್ವಲ್ಪ ಹಂಗೆ ಬೆಳ್ಕೋತಿ ಹಂಗೆ ಹೊಲ್ಕೊಳದ ಅಂತಕೊಂಡೋಡು ನಿಮ್ ಕಡೆ ಇಷ್ಟ ಮ ಮಾಡ ಮಳ ಆಗದವ ನಿಮ್ ಕಡೆ ಒಂದ್ರ ಆಗಿಲ್ ನೋಡಿ ಏನ್ ಮಾಡ್ತವಿ ತಂದೆ ಅವರು ನೋಡು ಪಾಪ ಮಳೆ ಆಲಿಲ್ಲಂದ್ರರು ಏನ್ ಬೆಳಿ ಇರಲ್ಲ ಏನಿಲ್ಲ ಬಾಳ ಹರಾಣ ಆತದವ ನಮ್ ಕಡೆನು ಈಗಂತ ಆಗ ಅದಾವ ಮುಂದಂಗ ಅದಾನೆ ಕನಕತ್ಲ್
ಏನ್ ವರ್ಷನ್ ಮಳನೇ ಕಮ್ಮಿ ಅಂತಾರೀ ಇಡ್ತ ನೋಡ್ರಿ ಒಂದೊಂದ ಒಂದ್ ತಿಂಗಳುಳ ಮ್ಯಾಲ ಇರ್ತದೀ ಬೆಳೆಗಳ ಎಲ್ಲಾ ಸದಗಿ ತೆಗ ನಡತ ಮುಟ್ಟಿದ್ರೆ ಈ ನೋಡ್ರಿ ಜನಗಳಿಗನು ಕೈ ಹಾಕ ಕೆಲಸ ಎಲ್ಲ ಸಂಗ್ ಬಿಟ್ಟು
ಹಾ ಹಾಗಾದ್ರಿ ಹಂಗೆ ಹಾಗಾದ್ರಿ ಏನ್ ಮಾಡ್ತರಿ ಮತ್ತ ಏನಾನ ಏನಾನ ಏನನು ಮಾಡ ಏನು ಮಾಡಕ್ ಆಗಲ್ರರಿ ಈಗ ಪಾಳಪಕ್ಕ ಕತರ ಮಾದ ಅದಗ ನಮ್ಮನ ನು ಹ ಬಾಳ ಬಾಳಕಂತ ರೀ ನಮ್ಮ ಮನ್ಯಾಗ ಎಲ್ಲಾ ವೇಸ್ಟ್ ಯತ್ ನೋಡು ಇಪ್ಪತ್ ಮೂರ್ ಸಿ ಯ ಊರಲ್ ಚಲ್ದಂಗತ ಈಗ ಮತ್ತ ಒಂದ ಬಿತ್ಬೇಕಂದ್ರ ಮತ್ತ ಅಪೊಕ್ಕ ಬೇಕ್ರೀಗ ಅದಕಂತ್ಮ ಅದ ಈಗ ಮತ್ತ ಐವಡ್ ಸಾವಿರ ರೂಪಾಯಿ ಸಾಲ ತಗೊಂಡಿಟ್ಟ ರ ಈಗ ಮಾತ್ ಮಳೇ ಬರಂಗದನ ಸೋಕನ್ ಹಕತಾರ ಅದಿದ್ರ ಏನನ್ ಆತದ ನೋಡ್ರಿ ಜೋರಿಗೆ ಹೋಗ್ತರಿ
ಹ್ಮ ಇ ಮತ್ ಮಳೆ ಬಂತ್ರ ಏನ್ ಅನ್ಸಲ್ರಿ ರೈತ ಏನ್ ಅಂದ ಸಾಲ ಆದ್ರ ಮತ್ತ ಬಿಸ ಗನ್ ಬರಗದ ಮಾಡೆಲ್ಲ ಪ್ರಗಡೆ ಬರ್ತದ್ರೀ ಮುಂದ್ಕೋಗ್ ಬಿಡ್ತರಿ ಹ ಮಳಿನೇಗಾಲಲ್
ಹ್ಮ್ ಮಳನೇ ಆಗೆ ಹೌದು
ಬರ ಉ ಕಗ
ಹ್ಮ್ ಏನಾನ ಮಾಡ್ಬೇಕ ಮತ್ತೆ ಈಗಏನ ಅನಿವಾರ್ಯ ಅದಲ್ ಏನು ಮಾಡಕ್ಕ ಆಗಲ್ಲ
ಮತ್ತೆ ನಡದ್ರಿ ಆರಾಮಲ್ರಿ ಎಲ್ಲಾ ಮನ
ಹ
ಹ್ಮ್
ಹ
ಎಕ್ಸಾಮ್ ಎ ಸರಿಯಕರ್ತಾರ ಏನ್ರ ಮತ್ರ
ಇಏ ಇಲ್ಲ ನೋಡ್ರ ಅದ ಏನ್ ಮಾತತಿ ಅಲ್ರ ಅವ್ರ ಚೇಟಿದ
ನೋದ ನೋಡ್ರಿ ಐಸ್ಕೂಲ್ ಕರಿತೀವಂದ್ರರಿ ಅದನ ಕರಯಲ್ ಆಗ್ಯಾರ ಈಗಂತ ಮತ್ ಸರ್ಕಾರ ಇ ಮುಖ್ಯಮಂತ್ರಿ ಚೀ ಇನ್ನ ಏನೇನ್ ಆಗ್ತದನ್ರಿ ಇನ ಮತ್ತೆ ಎಷ್ಟು ಡಿಲೇ ಮಾಡ್ತಾರ ಅಮಾಡ್ಸ
ಎ
ಹ್ಮ ಅ ಸತನಾಭ
ಇಲ್ಲ ಕರೆದ್ರ ಆಕ್ಚುಲಿ ಅವರು ಜೂನ್ ದೇಡ್ ಜೂನ್ ದೇಡ್ಗೆ ಆ ಟೀಚರ್ ಪೋಸ್ಟ್ ಕದಕ್ಕೆ ಎಷ್ಟಿಂದ ಅವ್ರಿಗೆ ಜಾಯಿನ್ ಮಾಡ್ಕ ಜೂನ್ ಜುಲೈ ಬಂದ್ರೆ ಡೇಟ್ ಏನಿಲ್ಲ ಕಾಲ್ಫಾರಮ್ನಿಲ್ಲ ಏ
ಏನು ಇಲ್ ನೋಡ್ರಿ ಏನ್ ಮಾಡಬೇಕ
ಹ್ಮ
ಅದೇ ನಾವ್ನು ವಾಸೆಲ್ಲ ಬರದ್ ಬಂದಿವವ್ರಿ ಎರಡ್ ಮೂರ್ ಮಾನಾಗ ನಮ್ದೀಟಿ ಆಲಿಲ್ಲ ಅವ್ ನಾವು ಓದಿದ್ದಲ್ರರಿ ಸುಮ್ಮ ಹಂಗೆ ಹೋಗಿ ಬರದ್ರ ಆಐತಂತ ಹಾಕಿದೀವ್ರರಿ ಹಾಕಿಕ ಬ ಬಂದವ್ರಿ ಆಗಿಲ್ಲಾ ಇನ್ ಎಷ್ಟ್ ಮತ್ ಬಿಟ್ರ ಅಂದ್ರೆ ಸ್ವಲ್ಪ ಈಗ ಓದ್ಕ್ ಶುರು ಮಾಡಿದ್ರ ಆಯತು ಸ್ವಲ್ಪ್ ಗೊತ್ತಾಯ ಅದ್ಕ್ಕ ನಿವ್ಗ್ ಸ್ವಲ್ ಗೊತ್ತರ್ತವಲ್ರರಿ ಇಂತವೆಲ್ಲಾ ನಮ್ಗೆ ಏನ್ ಗೊತ್ತಾಗಲ್ರಿ ಅದಕ್ಕಂತ ಕೇಳ್ತ
ಇಲ್ಲ ಆ ಬಿಟ್ರ ಅಂದ್ರ ಹೇಳ್ತನ್ ತವ್ರ ನಾನ ಬಿಡಬೇಕತ್ ಆಕ್ಚುಲ್ ಇಡ್ತಗ ಅವ್ರ
ಕರಿತೀವ ಅಂತಂದಿದ್ರೀ ಇ್ರ ಕಾರ್ ತಿಂಗ್ ಆಿ ಹೋಯತ್ರಿೀ ಇಲ್ಲ
ಮಂತ ಹಿಂದಲೆೇ ಕರ್ದ್ರ ಏನ್ ಅನ್ಸಲ್ಲಲ್
ಹ್ಮ್ ಜೂನ್ಗ ಟೀಚರ್ ಪೋಸ್ಟ್ ಕರಿತಿವಂದರು ಆಯ್ತಾ ಅವ್ರ ಮಂತ್ರಿನೇ ಮುಖ್ಯಮಂತ್ರಿನೇ ಚೇಂಜ್ ಆಗ್ಬಿಟ್ಟಾರ್ರೀ ಆಯ್ತ್ರಿ ಮತ್ಂದ್ ಬಂದವ್ರು ಯಾವಾಗ ಕರಿತಾರ ಏನ್ ಮಾಡ್ತಾರ ಎಲ್ಲಿ ಏನೇನತ್ಕೊಂಡ್ರಿ
ಹ ಒಂದುಲ್ರಿ ಒಂದಸರ್ ರೂಪಿ ಟ ಟಿಟಿ ಹೋಗ್ರಿ ಮ ಟ ಟ ಐತೆ ಅಂದ್ರೆಲವೇನ್ ಇರಲ್ರರಿ ಒಟ್ಟ
ಅದೇ ರೀ ಅದೇ ನಮ್ ಬಾಳ್ ಇದಾಯ್ಬಿಟ್ಟದ ಯ ಬರೇ ನಾವವು ಸ್ವಲ್ ಮೊದ್ಲೆಲ್ಲ ವರ್ಕ್ ಅ ಮಾಡಕ್ ಹತ್ತಿದಲ್ರರಿ ಹಂಗ ಓದ್ಲಿಲ್ಲ ಓದ್ ಆಲಿಲ್ರರಿ ಹೋಗಿಾಗ ಸುಮ್ ಹಾಕದ ಯಾಕ್ ಬಿಡ್ಬಬೇಕ ಅಂತೇಳ ಹಾಕವ್ರಿ ಸುಮ್ ಹೋಗಿ ಎಕ್ಸಾಮ್ ದಿನ ಹೋಗಿ ಬರ್ದ ಬಂದ್ವಿ ಹಂಗಾಗಿ ಬರ ಒಂದ್ ಐದ ಮರುಸ ಮ ಹೋಗೋದು ಬರೇ ಹಿಂಗೆ ಹಾಲಕತ್ತದ್ರೆ ಬರ
ಹ್ಮ ಹ್ಮ ಹೌದಾ ಅದ ಅವಾಗೆ ಚೆಂದ ಒಂದ್ ಒಂದ ಸರ್ದಿ ಬರದ್ರೆ ಇಂತ ವೇಳಲ ಮುದೆಲವೇನೇ ಹೋಗ್ಬಡ್ತದೆ
ಹ್ಮಟೀಟಿ ಬಿುಟ್ಗೆ ಮಾತಾಕಡಿ ಮುನ್ಸ ಇಟಿ ಓದಕ್ರ್ದರಿ
ಹಾ ಮುಂದ್ಡೆ ಸೀಟ್ ಹೋಗ ಹದ ಅವಾಗಲ್ ಟೈಲ್ ಅಂತ ಯಾವ ಕರಿತಾವಾಗ ಕರ್ತ ನನಗೆ ಹತ್ರ ಯಾವಾಗ ಕರ್ತಿ ಉಸಮ ಕರಿ ಕರಿತತಿ ಅಂತರರಿ ಅದ ಯಾವಾಗ ಕರಿತಾರ ಯಾವ
ಹ್ಮ್ ಬರೀ ಎಲ್ಲಾ ನಮ್ದ್ ಇಷ್ಟ ಅಲ್ರಿ ಎಲ್ಲಾ ತರನ ಪೋಸ್ ಯಾವ್ದು ಕರಲಗನಂರಿ ಯ ಎಚ್ ಡಿ ಎಫ ಏನ್ ಪೋಲೀಸ್ ಕ ಲ್ ಅ ಏನ ಕರ ಪೊಲೀಸ್ ಕಾನ್ಟೇಬಲ್ ಏನ್ ನಡದಾವೇಏನ್ರೀ ಮಾದ್ರ ಪ್ರಸ ಯ ಕ
ಅರ್ಜಿ ಅರ್ಜಿ ಆಗ್ಲಾಗತಾರೆ ಹಾ ಅರ್ಜಿ ಡೇಟ್ ಬರಿ ಮತ್ತ ಪೋಸ್ಟ್ ಫೋನ್ ಮಾಡಿ ಡೇಟ್ ಆಗ್ತ ಹಾ ಏನ್ನ ನತ್ರ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹೌ ಹ್ಮ್ ಚಟಿಟಿ ಕರಂಗರ್ತವ್ರಿ ಇನ್ನೊಂದ ಹೋದ್ರಿ ಸರಿಯಾಗಿ ಸಾಪ್ಲೆ ಮಾಡ್ಕೊಂಡ್ ಬಿಡ್ರಿ
ಹ್ಮ್ ಅದೇ ರರಿ ಓದ್ಬೇಕತ್ ಮಾಡನ್ರಿ ನಾನು ಅದ್ರ ಸಮಯ ಸ್ವಲ್ಪ ಎಕ್ಸಾಮ್ನ ಎಕ್ಸಾಮ್ ಅನೌನ್ಸ್ ಮಾಡಿದ್ರ ಹಓದಂಗ ಆತ್ರಿ ನಮ್ಗನು ಇಲ್ಲ ಅಂತಂದ್ರೆ ಇಲ್ಲ ಯಾವಾಗಣ ಯಾವಾಗಗಣ ಅವಾಗ ಓದಿದ್ರ ಆಯ್ತು ಇ ಅಂತನಾಯ ಬಿಡತಾರೆ
ಹ ಯಾವಾಗ ಅದ್ರ ಬದ್ರ ಇಡಿತರಿ ಯಾವ್ದ್ ಓದ್ಲಿ ಯಾವ್ದ್ಂತ ಆು ಇಂಗ್ಲಷ್ ಸಣ್ಣ ಒಂದೊಂದ್ ಸಬ್ಜೆಕ್ಟ್ ಕವರ್ ಮಾಡ್ಕೊಂತಲ್ಲಿ ಯವಾಗ ಸಡನ್ಲಿ ಇದಾಯ್ತಂದ್ರೆ ಕರದ್ರ ಅಂದ್ರೆ ಸುಮ್ನೆ ಆಯ್ತು ಕನ್ನಡ ಸಂಟ
ಹ್ಮ್ ಹೌದ್ರಿ ಹೌದ
ಹಾ
ಹ್ಮ್
ಅಂದ್ರ ಅವ ಅವಾಗ ಅವಾಗ ಏನ್ ಅನ್ಸಲ್ರಿ ಅವಾಗ ಎಕ್ಸಾಮ್ ಬರಯಕ್ ಹೋಗ್ಕ್ ಅದ್ರ
ಹ್ಮ್ ಸ್ವಲ್ಪ ಓದಿ ಫ್ರೆಷರ್ ಇರಲ್ರರಿ ಏನ ಅದು ಇದು ಡ್ಕೋಬೇಕಪ್ಪ ಮಾಡ್ಬೇಕಪ್ಪ
ಒಮ್ಮಾಲ ಕರ್ದಾಗ ಎಲ್ಲಾನು ಉಕ್ ಕೊಡ್ತ ಅಂತಂದ್ರ ಇದು ಅಲ್ಲೇ ಅದು ಯೇ ಅದು
ಹ್ಮ್ಮ್ ಯಾವ ಯಾವ ಸುದ ಹೋದಲ್ರರಿ ಯಾವ ಬರದನ ಆಗಲ್ರಿ
ಹಾ
ಹಂಗ
ಬಾಂತಲ್ಲ ಬಾಳ ಇರ ಕೊತರಷ
ಹೌದ್ರ ಹೌದು ಅೌದುೌದು ಏನ್ ಮಾಡ್ಬೇಕ್ರೀ ನಾ ನೋಡಂಗ್ರಿ ಹಂಗಿ ಈಗ್ಲನ ಶುರು ಮಾಡ್ತಿವ ಹೋದ ಕರಂಗ
ಹಾ ಇಲ್ಲ ಸರ್ ಸಣ್ಣ ಸುಮ ಎಲ್ಲಿ ಒಂದೊಂದ್ ಗಂಟ ಮಿಸ್ಲರ್ ಜಾಸ್ತಿ
ಹೌದ್ರಿ ಸುಮನ್ ಒ ತ ಸುಂದು ಹ ಜಡ್ ದಿನ ಸ್ವಲ್ ಸ್ವಲ್ಪ ನೋಡ್ಕೊತ ಹೋದ್ರ ಎಲ್ಲ ಇದ ಹ್ಮ್ ಹೌದೌ
ಹಲೋ ರೀ
ಹಾ ಹಲೋ ರೀ
ಗಾಳ ಬಾಬಿಟ್ಟದ್ರಿ ನಮ್ ಏನ್ ಕೇಳಲ್ರಿ ಆ ಮನ ಹ ಹತ್ತ್ರರಿ ಆಮೇಲ್ರಿ ಇ ಒಂದ ಇದ್ರರಿ
ಹಾ ಹಾ ಸರಿಪ ಸರಿ ಹಾ ಆಯ್ತು
ಹ